ಹಲೋ
ಎಲ್ಮೇಲೆ ಕೆಲ್ಸತದದ
ಹ್ಮ್ ಕೆೇಳಸ್ತಾವ
ಏನ್ ಸಮಾಚಾರ
ಏ ಶ್ಯಾಪ್ ಶ್ಯಾಪ್ ಹೊಳ್ತಿದ್ದಲ್ಲ
ಅದೇನೆ ಸಾಪು ಇವತ್ತು ಒಂದ್ ಸ್ವಲ್ಪ ಇತ್ತು ಇವತ್ತೇಏನೇ ಹೇಳ್ಕೊಟ್ರು
ಹ್ಮ ಆ
ಇವತ್ತು ಒಂದ್ ಸ್ವಲ್ಪ ಶ್ಯಾಪ ಇತ್ತು ಏನೇನ ಹೇಳ್ಕೊಟ್ರು ನಕ್ಸ್ಟ ಎಚ್ ಎಸ್ ಎಂದು ಏನನ ಹೇಳ್ಕೊಟ್ರು ಅದನ್ನ ಕಲ್ತಿಟ್ಟಿದೀನಿ
ಹ್ಮ
ಏನು ಇಷ್ಟ ಮಾಡುದ್ರು ಏನೋ ನಮ್ದೇನೋ ಒಯ್ತಾನೆ ಅಲ್ವಲ್ಲ ಅನ್ನೋದೊಂದು ಇದು ನನ್ ಮೆನ್ಸಟ್ಟ
ಹ್ಮ ಹಸವು ಹಸವು ಅಂಗೆ ಕಾಯತ ಅಲ್ಲಾನ
ಹ್ಮ್ ಹ ಸ್ಟಿಲ್ಲ ಅದೊಂದು ಇಲ್ಲ ಫೈಯರ್ ಅಂತ ನಿಲ್ತಾ ಇಲ್ಲ ನನ್ನ ಬಾಡಿಲಿ ಅದಕ್ಕೆ ಸುಮ್ನೆ ಒಂದಲ್ಲ ಒಂದ್ ದಿನ ಗೆಲ್ತೀನಿ ಏನೋ ಬರವಸಲೆ ಇವಾಗಂತೂ ಓಡ್ತಾ ಇದ್ದೀನಿ ಇವಾಗಂತೂ ಓಡ್ತ ಮುಂದೆ ಗೊತ್ತಿರ ನನಗೆ ಏನೆ ಆಲ್ಲಿ ಏನು ಇಲ್ಲ ನಲ ಕೆಲ್ಸನ ಕಲಿತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ
ಹ್ಮ್ ಓಡ್ತಾ ಇದಿ ನಾನು ಓಡ್ತಾ ಇದ್ದೇನೆ ನಿಂತ್ ನಿಂತಂತೂ ಇಲ್ಲ
ಬೇರೆ ವಿಷಯದಲ್ಲಿ ನಿಂತಬಿಟ್ಟಿದ್ದೀನಿ ಕೆಲ್ಸದ ವಿಷಯದಲ್ಲಿ ಹೋಡ್ತಾ ಇದ್ದೀನಿ ಕೆಲ್ಸದ ವಿಷಯದಲ್ಲಿ ಓಡ್ತಾ ಇದ್ದೀನಿ ಬೇರೆ ಅದ್ರಲ್ಲಿ ನಿಂತಿದ್ದೀನಿ ಅಂದ್ರ ಒಂದ ಒಳ್ಳೆ ತಗಳಕಿಂತ
ಜಾಬ ಜಾಬ್ ಜಾಬ್ ನನ್ಗೆ ಆತರ ಚಾ ಅಂಗಡಿ ಒಳ್ಳೆ ಓಕೆ ಬಟ್ ಸದ್ಯಕ್ಕೆದ್ರರು ಸಿಂಪಲ್ ಆಗಿ ಚೆನ್ನಾಗಿರೋದ ಸಿಗ್ಬೋದು ಇವತ್ತೊ ಒಬ್ಬ ನಮ್ ಕಂನಿ ನಲ್ವತ್ ಲಕ್ಷ ಒಂದೇ ಪೇಮೆಂಟ್ ತಂದಿರೋದು ಒಬ್ನಿ
ಹೂಂ
ನಲವತ್ತು ಲಕ್ಷ ತಂಡ ಒಬ್ಬಂದವ
ಹೂಂ
ಅದೆ ಎಷ್ಟು ಪ್ರಾಫಿಟ್ ಕೊಟ್ಟ್ನು ಒಂದು ಕೋಟಿನೇ ಕೊಡಿದ್ನೇನೋ
ಹಾ
ಒಂದ್ ಕೋಟಿನೇ ಕೊಟ್ಟಿದ್ದೇ ಪ್ರಾಫಿಟಾ
ಹೌದಾ
ನಲ್ವತ್ತು ಲಕ್ಷ ಒಬ್ಬನ್ಗೆ ಪೇಮೆಂಟ್ ಮಾಡನ ಅವ
ಹಾ
ಹಂ ಇವತ್ ಕಮ್ಮನಿ ಹೋಗಿ ನವರ್ ಹಾಕಿ
ಹ್ಮ್
ಕಿಂಗ್ ಅಂತ ಏನೋ ವರಸಿ ಏನೋ ಮಾಡಿದ್ರು
ಏನ್ ಗುರು ನಲವತ್ತು ಲಕ್ಷ ತತಾನೆ ಅಂದ್ರ ಮಾಡ್ತಲಿ ಅಕ್ಕನ ಬ್ಯುಸಿನೆಸ್ಸು ಆಮೇಲೆ ಬಿಸ್ನೆಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟೈತೆ ಇತ್ತೀಚೆಗೆ ಗೊತ್ತಿಲ್ಲ ಏನ ಒಂದ್ ಮಾಡ್ಬೇಕು ಒಟ್ನಲ್ಲಿ
ಯಾವಾಗನು ನಲ್ವತ್ತು ಲಕ್ಷ ತೆಕ್ಕೊಡ್ತಾನೆ ಅಂತ
ಹೇಳಕ್ಕ ಆಗಲ್ಲ ಮುಂದೆ ಈಗ ಕಾಲ್ಪಿಟ್ಟಲ್ ವರ್ಕ್ ಮಾಡ್ತೀನ ಇಲ್ವ ಗೊತ್ತಿಲ್ಲ ಏನ ಒಂದ್
ಹ್ಮ್ ಇಲ್ಲ ನಾನ್ ಅಂತೀನೀ ಎರಡ್ ವರ್ಷದ ಮೇಲೆ ಕೆಲ್ಸ ಅಂತೂ ಮಾಡಲ್ಲ ಏನ್ ಆಗ್ಲಿ ಬಿಡ್ಲಿ
ಹ್ಮ್
ಈ ವರ್ಷ ನೆಕ್ಸ್ಟ್ ವರ್ಸ ಮಾಡ್ರ ಅಷ್ಟೇ
ನಾನ್ ಎನ್ ಗೋಸ್ಕರ ಮಾಡ್ತಾ ಇದೀನಿ ಅಂದ್ರೆ ಅಟ್ ಲೀಸ್ಟ್ ನನ್ ಮ್ಯಾರಜ್ ಆಗ ಅಂತ ಅನಾರು ಇರ್ಲಿ ಅನ್ಬಿಟ್ಟು ಒಂದೇ ಒಂದು ಉದ್ದೆ ದೇಶಕ್ಕೆ ಅಲ್ಲಿ ತನಕ ಇರ್ಲಿ ಅನ್ ಶೋಕಿಗೆ ಹ್ಮ್ ಕೊಡ್ದೇ ಹೋಗ ಪ್ರಶ್ನೆ ಅಲ್ಲ ಬಟ್ ಒಂದು ಇದಷ್ಟೆ ಅದು ನಾಮಪ್ಪ ಅದೇನೋ ಒಂದ್ ಇರ್ತದೆ ಅದ್ ನನಗು ಗೊಂತಿಲ್ಲ ಬಟ್ ಏನೋ ಒಂದ್ ಐತ್ ತ್ತೆದು
ಹ ಅದೇ ನನ್ಗೆ ಅದೇ ಮದ್ಬಾಗ ನೆಕ್ಸ್ಟ್
ಅಟ್ ಲೀಸ್ಟ್ ಮಿನಿಮಮ್ ಅದು ಬೇಸಿಕ್ ಕ್ವಾಲಿಫಿಕೇಶನ್ ಒಂದ್ ಕೆಲಸ ಅಲ್ಲಿ ಅವನೇ ಬೇಸಿಕ್ ಕ್ವೆಲಿಫಿಕೇಷನ್
ಈ ವರ್ಷ ನೆಕ್ಸ್ಟ್ ವರ್ಷ ಅಂತನ್ ಅಂಕಡಿನಿ ಗೊತ್ತಿಲ್ಲ ಈ ವರ್ಷನ ಇಂದಾನೆ ಆಗಬಹುದು ಇಲ್ಲ ಇನ್ನೊಂದು ವರ್ಷ ಎಕ್ಸ್ಟ್ರಾಡ್ ಆದರೂ ಆಗಬಹುದು
ರೀಸೆಂಟ್ ಆಗಿ ಒಬ್ಬಳು ಹುಡುಗಿ ನೋಡ್ದ ಇಂಜಿನಿಯರಿಂಗು ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರು
ಹ್ಮ್
ಕೆಲ್ಸತಾಳ ಅವಳೆ ಸುಮ್ಮ್ನೆ ನೋಡ್ದ ನೋಡ್ಕಬಸಕೆ ಹೋಗಿದೆ ಅಮ್ಮಯಾರ್ ನನ್ಗೆ ಗೊತ್ತೆ ಇಲ್ಲ ಮನೆಯವ್ರ ನೋಡ ತೋರ್ಸಿದ್ದು ನೋಡ್ದೆ ನೋಡ್ದಾಗಿಂದ ನನ್ ಇಂದ ಏನು ಇಲ್ವಲ್ಲಾ ನನ್ ಕೆಲ್ಸಗ್ ನೋಡಿ ನನ್ ಕೆಲ್ಸದ್ ಲೆಕ್ಕಾಚಾರಕ್ ಹೋದ್ರೆ ನಾನ ಇವನ್ನೆಲ್ಲ ಸಾಕ್ತೀನ ಅನ್ನೋದೊಂದೇನೋ ಒಂದ ಇದು ಬಂದ್ಬಿಡ್ತು ಅವಾಗ್ಲಿಂದ ನನ್ಗೆ ಹೆಂಗೆ ಹೊಡ್ದ್ ಬಿಡ್ತು ಅಂದ್ರೆ ಒಂದ್ ಎರಡ್ ಮೂರ್ ದಿನ ನಿದ್ದೇನೆ ಮಾಡಿಲ್ಲ ನಾನು ಅವಡ್ಗಿ ರಿಜ್ ಮಾಡ್ಕಂಡು ತೊಳ ನಂಗೆ ಗೊತ್ತಿಲ್ಲ ಬಟ್ ಅವ್ಳ ನೋಡ್ದಾಗ ಅನ್ಸ್ತು ನಾನು
ಹ್ಮ
ನನಗ್ಗೆ ಏನೋ ಒಂದು ಇದಯಿತಲ್ಲ ಅನ್ನಸ್ ಅನ್ಸ್ಬಿಡ್ದು ನನ್ಗೆ ಅವಳ ಬಗೆ ನನ್ ಏನ್ ಅಷ್ಟು ಇದ್ ತಗೊಂಡಿಲ್ಲ ಬಟ್ ನನ್ ಅನ್ಸ್ ಬಿಡ್ತು ಒಂದ್ ಮೂರ್ ನಾಲ್ಕ್ ದಿನ ಸರರಿ ನ ಇದಿದ್ದೇನೆ ಮಾಡ್ಲಿಲ್ಲ ಸೀರಯಸ್ ಏನೇನೋ ಮೈಂಡಲ್ಲಿ ಹೊಟಬಿಡ್ತು
ಹ್ಮ್ ಚೆನ್ನಾಗಿದ್ಲ ಟಳಿ
ಅಷ್ಟ ಮೀಡಿಯಂ್ ಆಗಿಲ್ಲ ಅಂತ ಕಲರ್ ಏನಿಲ್ಲ ಅಂತ ಚೆನ್ನಾಗು ಏನಿಲ್ಲ ಬಟ್
ಒಪ್ ಒಪ್ಕ ಮಾಡ್ಕತಿದ್ದಾರು
ಅದು ಗೊತ್ತಿಲ್ಲ ನೋಡ್ಬೇಕು ಹಂಗಕಿ ಹ್ಮ್
ಇನ್ನು ಯಾವುದೇ ತ ಸದ ಫೈನಲ್ ಡಿಸಿಷನ್ಗೆ ಬಂದಿಲ್ಲ
ಅಂದ್ರೆ ಏನಾದ್ರು ನಾವ್ ಅಪ್ಪ ಅಮ್ಮನ ಮೇಲೆ ಅಷ್ಟೇ ನನ್ ಡಿಸಿಷನ್ ಬಿಟ್ಟಿರಲ್ಲ ನನ್ ಮೇಲೆ ಏನ್ ನನ್ ಅದನ್ನೇನ್ ನನ್ ಡಿಸಿಷನ್ ತಗೊಳಾರ ನಿಮ್ ಓಕೆ ಅನ್ಸ್್ತಾ ಓಕೆ ಹೇಳಿ ನನ್ಗೇನ್ ಯಾವ್ದಾದ್ರು ಓಕೆ ಅಂತ ಹೇಳ್ಬಿಟ್ಟಿದ್ದೀನಿ ನಾನ್ ಡೈಗರೆಕ್ಟ್ ಆಗ ಒಂದೇ ನಾನು ಹುಡ್ಕೋಲ್ಲ ಹೇಳಿದ್ದೀನಿ
ಹ್ಮ್
ಹ್ಮ್ ಬಟ್ ನಂದ ಒಂದೇ ಒಂದ ಒಂದೇ ಒಂದು ನನ್ ರೆಿಸ್ಟ್ರಿಕ್ಷನ್ ಏನಂದ್ರೆ ಅವಡ್ಗ ಕೆಲ್ಸತಾ ಇಲಿರ್ಲಿ ವರ್ಕ್ ಮಾಡ್ತಾ ಇರ್ಲಿ ಅನ್ನೋದು ಒಂದೇ ಉದ್ದೇಶ
ಹ್ಮ್ ಅದ ಒಬ್ಬನ್ ಕ ನೋಡ್ಕೊಕ್ ಆಗಲ್ಲ ಇನ್ನೊಂದು ಪ್ಲಸ್ ಪಾಯಿಂಟ್ ಅದರಲ್ಲಿ
ಪ್ಪ ಇಂಟ ಅಲ್ಲ ಪ್ಲಸ್ ಪಾಯಿಂಟ್ ಎಲ್ಲ ಹ ಜೊತೆಲಿ ರಿಕ್ವೆಸ್ಟ್ ಮಾಡ್ಬೋದು ಅದಾದ್ಮೇಲೆ ನಾನ್ ಅವ್ಳ ಹತ್ರ ನಂದ್ದೇ ನನ್ ನನ್ ಲೈಫ್ ಒಂದು ಪ್ಲಾನ್ ಹೇಬೋದಲ್ಲಾ ಅಟ್ಲೀಸ್ಟ್ ನೀನ್ೊಂದ ಷ್ಟ ದಿನ ನಂ್ ಸಪೋರ್ಟ್ ಮಾಡೋ ಈ ತರ ಮಾಡ ಅ್ಕೊಂಡಿದಿನನಿ ಹ
ಹ್ಮ ಹ್ಮ
ನಮ್ ತಂದೆ ತಾಯಿ ಆ ಫ್ರೀಡಮ್ ಕುಡ್ದೇ ಇದ್ರುನು ಪರ್ಸನಲ್ ವಿಶ್ಯೂಸ್ ಅಲ್ಲಿ ಅವ್ಳು ಕೊಡ್ಬೋದ ಮೇ ಬಿ ಐ ಡೋಂಟ್ ನೋ ಆತರ ಕನ್ವೀನ್ ಅ ಕಾರ ಮಾಡ್ಬೋದಲ್ಲಾ
ಹ್ಮ
ಸ್ವಲ್ಪ ನನ್ಗೆ ಒಂದ್ ಸ್ವಲ್ಪ ಟೈಮ್ ಕೊಡ ಅಂತ ಕೇಳ್ಬೋದಲ್ಲಾ
ಒ ಸ್ವಲ್ಪ ಫ್ರೀಡಮ್ ನಾವಳಲ್ಲ ಮನ ನೋಡ್ಕಂದ್ರ ನಮ್ ಬ್ಯಸ ನಮ್ ಹಾರ್ಡ್ ವರ್ಕ್ ಬಗ್ಗೆ ಫೋಕಸ್ ಮಾಡ್ಬಹದು
ಹಾ
ಮೌನ
ಹಂಗಾಗಿ ಮುಲ್ ಅದಿಕ್ಕೋಸ್ಕರ ಅಷ್ಟ ಒಂದ್ ರೀಸನ್ ಒಂದ್ ರೀಸನ್
ಹ್ಮ್ಮ ನಂಗೆ ಯಾ ಕಿತ್ತ ಕಿತ್ಕ ಪೊಲೀಸ್ ಕನಿಸತಲ್ಲ ಉಡುಗಿ ಪೊಲೀಸ್ ಸುಮ್ಮನೆ ಅವ್ರ ತಂದ್ರೆ ಆಗಲ್ಲ
ಹ್ಮ್
ನೆನ್ನೆ ಹಿಡ್ಕೊಬಿಟ್ಟಿದಿದೆ ಏಳನ
ಹ್ಮ
ಎಲ್ರೂ ಹಂಗಗೆ ಇರಲ್ಲ ಬಟ್ ಏನುೂ ಮಾಡಕ್ ಆಾಗಲ್ಲ
ನೋಡ್ಬೇಕು ನೆಕ್ಸ್ಟ್ ಆಲೆ ಒಂದು ಸೆವೆನ್ ಮಂತ್ಸ್ ಕಡೀಿತಾದೆ ಇವಾಗ ಸಿಕ್ಸ್ ಮಂತ್ಸ್ ಸಿಕ್ಸ್ ಅಂಡ್ ಹಫ್ ಮಂತ್ಸ್ ಆಗೈತೆ
ಹ್ಮ
ಈ ಸಿಕ್ಸ್ ಮಂತ್ಸ್ ಇನ್ನೊಂದ ಐ್ ತಿಂಗಳು ಆರು ತಿಂಗ್ಗಳು ಆದ್ರೆ ಒಂದ್ ವರ್ಷ ಆಯ್ತದೆ ಆ ವರ್ಷದ ಮೇಲೆ ಇವಾಗ್ಲೂ ಟ್ರೈ ಮಾಡ್ತಾ ಇದ್ದೀನಿ ಟಸ್ಲ್ಲ ಇದ್ ಮಾಡಿದ್ದೀನಿ ರೆಸ್ಯೂಮ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ
ಹ್ಮ
ಅಪ್ಲೈ ಮಾಡ್ತಾ ಇದೀನಿ ಸುಮ್ ಸುಮನೆ ಹೋಗಲ್ಲಾಯ್ಸತಿ ಪ್ರೋಸೆಸ್ ಯಾವ್ದಾರ ಒಂದ್ ದೊಡ್ಡತ ಕಮ್ಮಿನೇ ಒಡಿಯಾನ ಅನ್ಬಿಟ್ಟು ಟೈಮ್ ತಗೊಂಡು ಒಂದ್ ಸ್ಟೆಪ್ ಇರ್ ಎರಡ್ ಸ್ಟೆಪ್ ಇರ್ ನೋಡೋನಾ ಸೋಲ ನ ಅದು ಹಿಂಗ ಇರ್ತದೆ ಆಪ್ಟಿಟ್ಯೂಡ್ ಅಟೆಂಡ್ ಮಾಡೇನೆ ಎಲ್ಲ ಅಟೆಂಡ ಮಾಡೋಣ ನೋಡೋಣ ಸೋತ್ರರುನು ನಂಗೆನ್ ಲಾಸ್ ಇಲ್ಲ ನಾನು ಇವಾಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದೀನಿ ಗೆದ್ದ ಅನ್ಬಿಟ್ಟು
ಹ
ನೋಡ್ತಾ ಇದ್ದೀನಿ ಹೆಂಗಗೆ ಹೆಂಗೆ ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡ
ಇರ್ಬೇಕು ಅದೇ ತರ ಎಲ್ಲ
ಪ್ರಿಪ್ರೇಷನ್ ಮಾಡ್ಕೊಂಡು ಹೊಡಿಯೋಣ ಅನ್ಬಿಟ್ಟು ಸುಮ್ಮ್ನೆ ಇದ್ದೇನ ಈ ಸತಿ ಪ್ರಿಪಷನ್ ಮಾಡಿಲ್ಲ ಅಂದ್ರು ಅವ್ನ ಅವನ ಅಕ್ಕನ ಫೇಕ್ ಆದ್ರೂ ಮಾಡೋಣ ಅಂತ ಹ ಇಲ್ಲೇ ಸರಿಯಾಗಿ ಗೆಲ್ಲಕ್ ಆಗ್ದ ಆದ್ರರು ತಪ್ಪಾಗೂ ಗೆಲ್ಬೋದು ತಪ್ಪ ತಪ್ಪುನ್ನ ತ ತಪ್ಪುನ್ನ ಕರೆಕ್ಟ್ ಆಗ ಮಾಡ್ರೆ ತಪ್ಪಾಗಲ್ವಂತೆ ಅಂದಂಗೆ ಕರೆಕ್ಟ್ ಆಗ ತಪ್ಪು ಮಾಡ್ಬೇಕಷ್ಟೇ ಇವಾಗ
ತುಪ್ಪ ಮಾಡ್ರರು ಕರೆಕ್ಟ ಆಗ ಮಾಡಿ ಅಂತ
ಹ್ಮ್
ಹಾ ಮಾಡೋ ಮಾಡೋ ಒಳ್ಳೇದಾಗ್ಲಿ
ಜೇನ್ ಮಲ್ಲಿ ಆಗವನಕು ಬೆಂಗಳೂರು ಬೆಂಗ್ಳೂರ್ ಅಲ್ಲ ನಾನ ಏನೋ ಒಂದ ಒ ಒಷ್ಟು ಜೀವನ ಇಷ್ಟೇ ಅನ್ಬಿಟ್ಟು ಮರ್ತ್ಬ ಬಿಟ್ಟಿದೆ ಬಟ್ ನಾನ್ ಊರೋಗ ಬಂದ ಮೇಲೆ ಅಂತು ಯಕ ಗೊತ್ತಿಲ್ಲ ಅದೆಲ್ಲ ಕೆಲ್ಸ ಎಲ್ಲ ಜುಜುಬಿ ಯಾರೋ ಬೇರೆ ಹತ್ತನೇ ಕ್ಲಾಸ್ ಸೋದಿರೋೋ ಮಾಡತಾನೆ ಅನ್ನೋ ಫೀಲಿಂಗ್ ಬಂದ್ಬಿಡಿ ಇನ್ನ ನೆಕ್ಸ್ಟ್ ಲೆವೆಲ್ ಏನೋ ಮಾಡ್ಬೇಕು ನೆಕ್ಸ್ಟ್ ನಂಗು ಒಂದ್ ಪವರ್ ಬು ಆಫೀಸ ಅಲ್ಲಿ ಹ್ಮ್
ಅನಿಸುತ್ತೆ
ನಂಗೆ ಏಷ್ಯನ್ ಪಿಂಟ್ಸ್ ಅ ಇತ್ತು ನಂಗಗೆ ಪವರ್ ಯಾಕೆಂದ್ರೆ ನಾನ್ ಅಡ್ಮಿನಲ್ಲಿ
ಹ್ಮ್ ಡಾಟಾ ಎಲ್ಲ ನೀನೇ ಮನೇಜ್ ಮಾಡಬೇಕ
ಹ್ಮ್ ಡಾಟಾ ಇನ್ಸೆಂಟಿವ್ ಸ್ಯಲ್ರಿ
ಹ್ಮ್ ಎ ಎಷ್ಟ ದಿನಾಗ ಏನ ಎಷ್ಟು ಲೀವು ಈ ಎಫ್ ಪೀ ಎಫ್
ಪಿ ಎಫ್ ಎಷ್ಟೋ ಎಷ್ಟೋ ಹುಡುಗರು ಜನ ನನ್ ಕೆಳಗಡೆ ಇದ್ರು ಬರೋರು ಸರ್ ಅನ್ನೋರು ಆ ತರ ಗೌರವ ಹಾ ಅವ ಹತ್ರ ನನ್ಗೆ ಯಾಕೆ ನಂದ ಒಂದ ಇದಿತ್ತು ನೇಮ್ ಬೋರ್ಡ್ ಇತ್ತು ನಾನೊಂದಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ಲ್ ಆಲ್ ಓವರ್ ಕನಾ ಕನಾಟಕ ನಾನೊಂದ್ ನಡೀತಾ ಇತತ್ತು ಆಮೇಲೆ ನಾನ ಎಲ್ಲಾ ಇದ್ದಿದ್ದೆಲ್ಲ ನನ್ ಟಾಪ್ ಲೆವೆಲ್ ಮ್ಯಾನೇಜರ್ ಜೊತೆ ಇದ್ದಿದ್ದ್ ನನ್ ಕೆಲ್ಸ ಮಾಡ್ತಿದ್ದಿದಲ್ಲಿ ಯಾವ್ದೋ ಅವ ಜೊತೆ ನನ್ ಕೆಲ್ಸನೇ ಮಾಡಿಲ್ಲ ಅಲ್ಲಿ ನಮ ಸರ್ ನೋಡ್ದಲ್ಲ ಪನಿನೇನೆ ಹ ನಾವ್ ಮ್ಯಾನೇಜರು ಹ ಕರ್ಕ ಹೋಗಿದ್ನಲ್ಲ ಹ್ಮ ಅವನೇ ಕಣಪ ನಮ್ ಮ್ಯಾನೇಜರು ನನ್ನನ್ನ ಕೆಲ್ಸಕ್ ತಗೊಂಡು ಅವ್ನೇ